ನಮಸ್ತೆ.
ನಮಸ್ತೆ.
ಏನ್ ಮಾಡ್ತ ಹಾ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ.
ನಾನು ತುಂಬಾ ಚೆನ್ನಾಗಿದ್ದೀನಿ. ಏನ್ ಮಾಡ್ತಿದ್ದೀರಾ.
ನಾವ್ ಏನ್ ಮಾಡೋದು ಕೂರ್ತಿದ್ವಿ ನಿಮ್ ಜೊತೆ ಮಾತು ಆಡ್ಕೊಂಡು.
ನೀವು. ನಿಮ್ಮೂರಿನ ಬಗ್ಗೆ ಸ್ವಲ್ಪ ಹೇಳ್ತೀರಾ.
ನಮ್ಮೂರ್ ಬಗ್ಗೆ. ನಮ್ದ ನಮ್ಮವರು ದೊಡ್ಡೋರು ಸ್ವಲ್ಪ.
ಹ್ಮ್
ಆ ನಮ್ಮೂರಲ್ಲಿ ಆಹ್ ಒಂದು ದೇವಸ್ಥಾನ ಇದೆ.
ಹಾಂ
ಆ ದೇವಸ್ಥಾನ ತುಂಬಾ ಶಕ್ತಿ. ಶಕ್ತಿಗೆ. ಮತ್ತೆ ತುಂಬಾ ಜನ ಬರ್ತಿರ್ತಾರೆ ಆ ದೇವಸ್ಥಾನಕ್ಕೆ. ಹ್ಮ್ ಮತ್ತೆ ಆ. ಶಾಲೆ ಇದೆ. ಪ್ರೌಢ ಶಾಲೆ ಮತ್ತೆ ಆಹ್ ಹಿರಿಯ ಪ್ರಾಥಮಿಕ ಶಾಲೆ. ಮತ್ತೆ ನಮ್ಮೂರಲ್ಲಿ ಇವಾಗ ಕಾಲೇಜ್ ಮಾಡ್ಬೇಕಂತ ನೋಡ್ತಿದ್ದಾರೆ.
ಓಹ್ ತುಂಬಾ ಸಂತೋಷ.
ಹ್ಮ್ ಚೆನ್ನಾಗಿದೆ ನಮ್ಮೂರು ಒಂತರಾ. ಹ ಇಲ್ಲಿಗ್ ಹೋಲಸ್ಕೊಂಡ್ರೆ ಊರೇ ಚಂದ ಅನ್ಸುತ್ತೆ.
ಹ್ಮ್
ಹ್ಮ್ ಹ್ಮ್ ಪರಿಸರ ಚೆನ್ನಾಗಿದೆ ಮರ ಗಿಡ.
ಮತ್ತೆ ಇವಾಗಿರೋ ಪರಿಸರ ಹೇಗಿದೆ.
ಯುುವಾಗಿಲ್ಲಿ. ಏನು ಚೆನಾಗಿಲ್ಲ. ಕೆ ಆಗಲ್ಲ ಮನ್ಗೆ ಹೋಗ್ಬೇಕ ಅನ್ಸುತ್ತೆ.
ಬರಿ ವಾಹನಗಳ ಸದ್ದು ಬರಿ ವಾಹನಗಳ. ಅದೇ ಆಗತ್ತೆ ಅಲ್ಲ.
ಹೌದೌದು.
ಹಸಿರು ಪರಿಸರ ಇಲ್ಲ.
ಹಾಂ ಹೌದೌದು ವಾಹನದ್ದೇ ಬರಿ.
ವಾಹನಗಳೆಲ್ಲ ಪರಿಸರಕ್ಕೆ ಹಾನಿ ಮಾಡಿದೆ.
ಹೌದೌದು ಖಂಡಿತ.
ನಿಮ್ಮ ವಸತಿಯಲ್ಲಿ ಊಟ ಹೇಗಿದೆ.
ಊಟಾ ಪರವಾಗಿಲ್ಲ ಹೊಸಬ್ ಒಬ್ರು ಬಂದಿದಾರೆ ಅಡ್ಗೆ ಮಾಡೋರು. ಹ್ಮ್ ಚೆನ್ನಾಗ್ ಮಾಡ್ತಿದ್ದಾರೆ ಅವರು ಒಂದು ಅದ್ ಒಂದ್ ತಿಂಗಳು ಚೆನ್ನಾಗ್ ಮಾಡ್ತಾರೆ ಆಮೇಲೆ ಗೊತ್ತಲ್ಲ. ಹೆಂಗ್ ಹೆಂಗಹೆಂಗ್ ಬೇಕಾ ಮಾಡ್ತಾರೆ. ಪರ್ವಾಗಿಲ್ಲ ಇವರು ಚೆನ್ನಾಗ್ ಮಾಡ್
ಯಾವಡಗೆ ಇಷ್ಟ.
ನನಗೆ ಇವರು ಮಾಡ್ತಿರದ್ರಲ್ಲಿ ಇವತ್ತು. ದೋಸೆ ಇತ್ತು ಬೆಳಗ್ಗೆ.
ಹ್ಮ್
ಹಂ ದೋಸೆ ಚೆನ್ನಾಗ್ ಮಾಡಿದ್ರು ಹೋ ಹೋಟಲಲ್ಲಿ ಕೊಡ್ತಾರೆ ನೋಡ್ರಿ ದೋಸೆನ ಆ ತರ ಇತ್ತು. ಚೆನ್ನಾಗಿತ್ತು ಆಹ ಮಸಲ್ ದೋರ್ಸತ್ತರನೇ ಇತ್ತು ಚೆನ್ನಾಗಿತ್ತು.
ದೋಸೆೆಗೆ ಏನ್ ಮಾಡಿದ್ರು.
ದೋಸೆಗೆ ಪುದೀನ ಚಟ್ನಿ ಮಾಡಿದರು ಚೆನ್ನಾಗಿತ್ತು.
ಹ ಮಧ್ಯಾಹ್ನದ ಆಹಾರ
ಮಧ್ಯಾಹ್ನ ಮಧ್ಯಾಹ್ನ ಇದು ಸೊಪ್ಪು ಮದೆ ಬೆಳೇ ಸಾಂಬಾರ್ ಮಾಡಿದ್ರು ಪರವಾಗಿಲ್ಲ. ಏನ್ ಗೊತ್ತಾ ನಮ ಪಿ ಜಿ ಲಿ ಯಾವ ಇವತು ಊಟ ಚೆನ್ನಾಗಿರುತ್ತೆ. ವಸತಿ ಯಾವತ್ತು ಊಟ ಚೆನ್ನಾಗಿರುತ್ತೆ. ಅವತ್ತು ನಮಗೆ ಸಮಯ ಇರೋದಿಲ್ಲ ತಿನ್ನೋಕ್ಕೆ. ಅಂದ್ರೆ ಕಾಲೇಜಿಗೆ ಹೋಗ್ಬೇಕಿರುತ್ತೆ.
ಹ್ಮ್
ಸಮಯ ಇರೋದಿಲ್ಲ. ಯಾವತ್ತು ಚೆನ್ನಾಗಿರಲ್ಲ ಆವತ್ತು ಸಮಯ ಇರುತ್ತೆ ತಿನ್ನಕ್ ಆಗ್ತಿರಲ್ಲ.
ಹ್ಮ್
ಹಂಗ ಬತಿದೆ
ಅದಕ್ಕೆ ನೀನು ದಿನಾ ಬೆಳಗ್ಗೆ. ಒಂದೇ ಸಮಯಕ್ಕೆ ಹೇಳೋದನ್ನ ಅಭ್ಯಾಸ ಮಾಡ್ಕೊಳ್ಬೇಕು. ಅವಾಗ ನಿನ್ ಸರಿ ಹೋಗದು.
ಆ ಬೆಳಗ್ಗೆ ತಿನ್ಬೋದು ಮಧ್ಯಾಹ್ನ ಅಹ ಸ ಅದು. ಸುಡ್ತರುತ್ತೆ ಜಾಸ್ತಿ ತಿನ್ನಕ್ ಆಗಲ್ಲ ಸ್ವಲ್ಪ ತಿಂದಿ.
ಹ್ಮ್
ಬರ್ಬೇಕಾಗುತ್ತೆ ಕಾಲೇಜ್ಗೆ
ಮತ್ತೆ ಅಷ್ಟು ಬಿಸಿ ಬಿಸಿ ತಿಂದು ಕಾಲೇಜ್ಗ ಕ್ಲಾಸ್ ಕೇಳಕ್ಕೆ ನಿಂಗೆ. ಬೇಜಾರ ಆಗಲ್ಲ ನಿದ್ದೆ ಬರಲ್ಲ.
ನ ಅಯ್ಯೋ ಬರುತ್ತೆ ಏನ್ ಮಾಡೋದು ಕೇಳ್ಬೇಕಲ್ಲ ಕೇಳ್ತೀನಿ.
ಹ್ಮ್
ಹ್ಮ್
ನಿಮ್ಮ ತರಗತಿಗಳಲ್ಲಿ. ಹಹ ಶಿಕ್ಷಕರು ಚೆನ್ನಾಗ್ ಪಾಠ ಮಾಡ್ತಾರ.
ಪರವಾಗಿಲ್ಲ ಮಾಡ್ತಾರೆ ಬಟ್. ನಮ್ಗೆ ಒಂದೊಂದ್ಸಲ ಕೇಳೋ ಇದ್ದಿರಲ್ಲ. ತಲೆ ಎಲ್ಲಲ್ಲೋ ಇರುತ್ತೆ. ಆಹ ಹ್ಮ್ ಎಷ್ಟ ಮಾಡಿದ್ರುನು ಪರೀಕ್ಷೆಯಲ್ಲಿ ನಾವು ಹುಡ್ಕೊಂಡೆ ನಾವು ಓದದ್ದು.
ಹ್ಮ ಹ್ಮ್ ಇವತ್ತು. ಕ್ಲಾಸ್ ನಲ್ಲಿ ಸರ್ ಎಜುಕೇಶನ್ ಹಾಗು ಸ್ಕಿಲ್ಸ್ ಬಗ್ಗೆ ಹೇಳ್ತಿದ್ರಲ್ಲ. ಅದನ್ನ ಕೇಳಿ ಸ್ವಲ್ಪ ಬೇಜಾರಾಯಯ್ತು.
ಹೌದೌದು ಹೌದು ನಿಜ ಹೇಳ್ಬೇಕಂದ್ರೆ. ಈ ಟಾಪಿಕ್ ತುಂಬಾ ಇಂಟ್ರೆಸ್ಟಿಂಗ್ ಈಗ ಓದಿಗಿಂತ ಕೌಶಲ್ಯಕ್ಕೂ ಅಷ್ಟೇ ಮಹತ್ವ ಇದೆ.
ಹ್ಮ್ ಆದರೆ ಸಾಕ. ಹಲವರೀಗೆ ಇನ್ನುೂ ಮಾರ್ಕ್ಸ್ ಇದ್ದರೆ ಸಾಕು ಅಂತ ಅನಸುತ್ತೆ.
ಮಾರೋಕ್ಸ್ ಮುಖ್ಯ ಅಂತರೆ ಮಾರ್ಚ್ ಮಾಡ್ತಾ ಇದ್ದರೆ ಸಾರಲ್ಲ. ಕೆಲ್ಸ ಮಾಡೋ ಆಹ ಸಮಸ್ಯ ಕ್ಯಾ ಜನರ ಜೊತೆ ಮಾತಾಡೋದು ರೀತಿ ಮತ್ತೆ ಸಮ ಸಮಸ್ಯೆ ಬಂದ ಸಮಸ್ಯೆ ಬಂದಾಗ ಅದನ್ನು ಹೇಗೆ ಹ ಹ್ಯಾಂಡಲ್ ಮಾಡ್ತೀವಿ ಅನ್ನೋದು ಕೂಡ ಮುಖ್ಯ ಅಲ್ವಾ
ಹ್ಮ್ ಅದು ನಿಜ ಒಂದು ಇಂಟರ್ನೆಟ್ ನಲ್ಲಿ ಕೂಡ ಇದನ್ನೇ ನೋಡ್ತಾರೆ ಅಲ್ವಾ
ಆಹ ಖಂಡಿತ ಖಂಡಿತ ಕೆಲವರಿಗೆ ಒಳ್ಳೆಯ ಮಾರ್ಕ್ಸ್ ಇರುತ್ತೆ ಆದರೆ ಆತ್ಮವಿಶ್ವಾಸ ಇರಲ್ಲ ಕೆಲವರಿಗೆ ಮಾರ್ಕ್ಸ್ ಕಡಿಮೆ ಇದ್ದರೂ ಕಮ್ಯುನಿಕೇಶನ್ ಚೆನ್ನಾಗಿರುತ್ತೆ ಹಹ ಅಂತಥವರಿಗೂ ಒಳ್ಳೆ ಅವಕಾಶ ಸಿಗುತ್ತೆ
ಹಾಗಿದ್ರೆ ಕಾಲೇಜ್ ನಲ್ಲಿ ಓದುವಾಗ ಏನೇನ್ ಕಲಿತಿರಬೇಕಂದ್ರೆ ಓದಿನ ಜೊತೆಗೆ ಆಂಗ್ಲ ಭಾಷೆ ಮಾತನಾಡೋದು ಕಂಪ್ಯೂಟರ್ ಕೌಶಲ್ಯ ಪ್ರೋಗ್ರಾಮ ಏನು ಟೀಮ್ ಜೊತೆ ಕೆಲಸ ಮಾಡೋದು ಪ್ರೆಸೆಂಟಷನ್ ಕೊಡೋದು ಇವೆಲ್ಲ ಕಲತಿರಬೇಕು ನನಗೆ ಜನರ ಮುಂದೆ ಮಾತಾಡೋಕ್ಕೆ ಸ್ವಲ್ಪ ಭಯ ನಿನಗೆ
ಹೌದು ಎಲ್ಲರಿಗೂ ಮೊದಲಿಗೆ ಇರುತ್ತೆ ನನ್ಗೂ ಸ್ವಲ್ಪ ಭಯ ಇದೆ ಆಹ ದಿನಕ್ಕೆ ಸ್ವಲ್ಪ ಅಭ್ಯಾಸ ಮಾಡಿದ್ರೆ ನಿಧಾನವಾಗಿ ಕಡಿಮೆ ಆಗುತ್ತೆ ನೀನು ಹೇಗೆ ಅಭ್ಯಾಸ ಮಾಡ್ತೀಯಾ
ಕನ್ನಡದಲ್ಲಿ ಅಲ್ಲದೆ ಅಥವಾ ಈ
ಆಂಗ್ಲದಲ್ಲ ಅಲ್ಲದೆ ಕನ್ನಡಿ ಮುಂದೆ ನಿಂತು ಮಾತಾಡ್ತೀನಿ ಕೆಲವೊಂದುಮ್ಮೆ ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡಿ ಕೇಳ್ತೀನಿ ಆಗ ತಪ್ಪುಗಳು ಗೊತ್ತಾಗುತ್ತದೆ
ಹೌದು ಒಳ್ಳೆಯ ಒಳ್ಳೆಯ ತಲೆ ಉಪಯೋಗ್ಸಿದಯಾ ನಾನು ಕೂಡ ಟ್ರೈ ಮಾಡ್ತೀನಿ ಪ್ರಯತ್ನ ಪಡ್ತೀನಿ
ಖಂಡಿತ ಮಾಡ ಮೊದಲಿಗೆ ಸ್ವಲ್ಪ ವಿಚಿತ್ರ ಅನಿಸಿದರೂ ನಂತರ ಅಭ್ಯಾಸ ಆಗಿಬಿಡುತ್ತೆ ಈಗ ಎಲ್ಲವೂ ಎ ಐ ಕೋಡಿಂಗ್ ಅಂತ ಹೇಳ್ತಾರೆ ಅವನ್ನೆಲ್ಲಾ ಕಳಿಯಬೇಕಾ
ಎಲ್ಲವನ್ನೂ ಒಮ್ಮೆ ಕಲಿಯಬೇಕು ಅಂತಿಲ್ಲ ಆದರೆ ನಮ್ಮ ಕ್ಷೇತ್ರಕ್ಕೆ ಬೇಕಾದ ಕೌಶಲ್ಯಗಳನ್ನು ಕಲಿಯಬೇಕು ಹೊಸ ತಂತ್ರಜ್ಞಾನ ಬಗ್ಗೆ ಸ್ವಲ್ಪ ಮಾಹಿತಿ ಇದ್ದರೆ ಸಾಕಷ್ಟು ಉಪಯೋಗ
ಸಮಯ ಸಿಕ್ಕಾಗಲ್ಲ ಅನುಭೋಗಿಸಿದ್ದೇವೆ ಫೀಲಿಂಗ್ ಬರುತ್ತೆ ಸಾಕಾಗಲ್ಲ
ಆಹ ಸಮಯ ಎಲ್ಲರಿಗೂ ಒಂದೇ ಅದನ್ನು ಹೇಗೆ ಬಳಸತೀವಿ ಅನ್ನೋದು ಮೇಲೆ ಎಲ್ಲವೂ ಇರುತ್ತದೆ ಅಂದ್ರೆ ಸಮಯ ಕಾಯಬಾರ್ದು ಕರೆ ನೀಟಾಗಿ ಇದ್ ಮಾಡ್ಕೊಂಡ್ ಹೋಗ್ಬೇಕು
ಹ್ಮ್ ಹ್ಮ್ ನಾನ ಕೆಲವೊಮ್ಮೆ ಮೊಬೈಲ್ ನೋಡ್ತಾ ನೋಡ್ತು ತುಂಬಾ ಸಮಯ ಕಳೆಯುತ್ತೆನ
ಅದೇ ದೊಡ್ಡ ಸಮಸ್ಯೆ ಓದುವಾಗ ಹ ನೋಟಿಫಿಕೇಶನ್ ಆಫ್ ಮಾಡಿದ್ರೆ ಸಾಕಷ್ಟು ಸಮಯ ಉಳಿಯುತ್ತೆ ಅಲ್ವಾ
ಹ್ಮ್ ನಿಜ ಈ ದೂರವಾಣಿಯಿಂದಲೇ ಅರ್ಧ ನಾನು ಓದು ಹಾಳಾಗತಿದ
ಹೌದೌದು ಒಂದ್ ನೋಟಿಫಿಕೇಶನ್ ಬಂದ್ರುನು ಯಾರ್ ಮಾಡಿದ್ದಾರೆ ಯಾರ ತ ಸ್ವಲ್ಪ ಹೊತ್ತು ನೋಡೋಣ ಅಂತ ಇಟ್ಕೋತೀವಿ ಅದಲ್ಲೇ ಒಂದ್ ಗಂಟೆ ಎರಡು ಗಂಟೆ ಹಾಗಗು ಇಗಿರುತ್ತೆ ಇದ್ರಿಂದಾನೇ ಅರ್ಥ ಹೋಗುತ್ತೆ
ಹಡಿ ಈ ನಡುವೆ ಅಂತೂ ತುಂಬಾ ಭಯ ಆಗ್ತಿದೆ ನನ್ನ ಕೆಲಸ ಮುಂದೆೇನು ಜೀವನ ಅಂತ
ಹೌದೌದು ನೀಗ ಅದೊತು ಖಂಡಿತ ಎಲ್ಲ ಕಲಿಬೇಕ ಇವಾಗ ಮಾತಾಡೋದು ಚುರುಕಿರ್ಬೇಕು ಅವ್ರು ಹೇಳಿದ ತಕ್ಷಣೆ ಅರ್ಥ ಮಾಡ್ಕೊಂಡ್ ನಾವ್ ಅದಕ್ ಉತ್ತರ ಹೇಳ ಕೆಪ ಮಂತಿರ್ಬೇಕು ಶಕ್ತಿ ಇರ್ಬೇಕು
ಹ್ಮ್
ನನ್ಗೂ ಭಯ ಆಗುತ್ತೆ ಏನ್ ಮಾಡ್ತೇವ ಮುಂದೆ ಏನಂತ
ದಿನಾ ಓದ್ಬೇಕ ಅನ್ಕಂತೀನಿ ಬರೀ ಮೊಬೈಲ್ ನೋಡ್ತಾ ಹಂಗೆ ಇರ್ತೀನಿ
ಹೌದ ನಾವ್ ಯಾವಾಗ ಅನ್ಕೋತಿವದ ಅ ಆಕತ್ತ ಅಯ್ಯೋ ನಾಳೆ ನಾಳೆ ಅನ್ಕೊಂಡು ಮುಂದೆ ಆಗ್ತಿ ಇರ್ತ್ತೆ
ಹೌದು ತುಂಬಾ ಬೇಜಾರಾಗ್ತಿದೆ ನನ್ಗೆ ನನ್ನ ಜೀವ ಜೀವನ ನೆನೆಸ್ಕೊಂಡು
ನಿಜ ಆಗ್ಬೇ ನಾವು ಅನ್ನ ಹೊಸ ಹೊಸಾದ್ ಕಲಿತಾವು ಇರೋ ವಿಷಯಗಳು ಅಷ್ಟೆ
ಸರಿ ಸರಿ ಗೆಳತಿ ನೀನ್ ಹೇಳಿದ್ದೇನ್ ಖಂಡಿತ ಮಾಡ್ತ
ಸರಿ ಸರಿ ಅತೀ ಧನ್ಯವಾದಗಲು
ಹ್ಮ ಬಾಯ್
ಹ್ಮ ತು ಕರೆಯನ್ನು ನೀವೇ